ಹಲೋ ನೀ ಬಸ ನ
ನಾನೇನಲ್ಲ ಇವಾಗ ಹೊಟ್ಟೆ ತುಂಬ ಊಟ ಮಾಡಿದೆ ವಾಕ್ ಮಾಡ್ತಾ ಇದ್ದೇ ನೋಡಿ
ಹ
ಹಲೋ
ಹ ಹಲೋ
ಹಲೋ ಕೇಳಸ್ತ ಆಯ್ತಾ
ಹಾ ಕೇಳಳ್ಸ್ತಿ ನನ್ ನಾ ಮಾತಾಡಕ್ ಕೇಸ್ತಾ ಇದ್ದೇಿ
ಹಾ ಕೇೇಳಸ್ತಾ ಇದೆ
ಅದೇ ಒಂದ್ ಎಲ್ಪ್ ಮಾಡೋ ಎಲ್ಪ್ ಮಾಡ್ತೀರಾ ಅಂತ ಕೇಳಿದ್ ನಿಮ್ನ್ನ
ಏನ್ ಹೆಲ್ಪ್ು ಆಗದಿದ್ರೆ ಮಾಡ್ತೇನೆಿ ಇಲ್ಲಾ ಅಂದ್ರೆ ಇಲ್ಲ
ಏನಿಲ್ಲ ಅ ನಮ್ಗೆ ಅಸೈನ್ಮೆಂಟ್ ಕೊಡ್ಾಲಜ ಹ ಕಾಲೇಜಲ್ಲಿ
ಹ ಹಾ
ಸೆಕ್ಟ್ ಕೊಬಿಟ ಈಗ ಎ ಒ ಸ್ವಲ್ಪ ಹೇಕೊಟಾರ ಅದಕ್ಕೆ ನೀವು ಸ್ವಲ್ಪಪ್ ಮಾಡ ಸ್ವಲ್ಪ ಡೈಗ್ರಾಮ್ ಹಗ್ತತ್ತು ಅ್ರೆ ಡ್ರಾಮ್ ಆಗ್ತ ಕೀಟನಾಶಕ ಡೈಗ್ರಾಮ್ ಆಗ್ತ ಹಾಕೊಡ್ತಾರ ಅಂತ ನೀವ ಚೆನ್ನ್ ಆಗ್ತಿರ
ಹೌದಾ ಎಲ್ಲ ನಾನನ್ನು ಅಷ್ಟೊಂದು ಡೈಗ್ರ ಮಕ್ಕಲ್ಲಿ ಟಾಪರ್ ಏನ ಅಲ್ಲ ಆದಷ್ಟು ಆಗ್ಬೋದು ನನ್ ಕೈಯಿಂದ ಎಷ್ಟು ಸಾಧ್ಯನ ಅಷ್ಟು ಹಾಕ್ಬೋ್ ನಾನು
ಅಂದ್ರೆ ಹುಳ ಉಳ ತರ ಕಾಣ್ಬೇಕು ಕಪ್ಪೆ ಕಪ್ಪೆ ತರ ಕಾಣ್ಬೇಕು ಒಂಟೆ ಒಂಟೆ ತರ ಕಾಣ್ಬೇಕು ಅಷ್ಟೇ ಒಂಟೆ ಬು ಕೇಳಲ್ಲ ಕೀಟನಾಶಕಗಳು ಇರ್ತಾವಲ್ಲ ಈ ಯವು ಕಾಕ್ರೋಚ್ ಸೊ ಅಂದ್ರೆ ಜಿರಳೆ
ಜಿರಳೆ ಮತ್ತೆ ಕೀಡಿ ಕೇಡಿ ಪಾತ್ರಗಿತ್ತಿ
ಪೈಡ್ರೈಡ್ ಅಂತವೆೆಲ್ಲ ಸ್ವಲ್ಪ ಒಂದು ಒಂದ್ ಇಪ್ಪತ್ತೈದು ಮೂವತ್ತು ಒಳಗಳ ಡೈಗ್ರಾಮ್ ಇದೆ ಅದನ್ನ ಇಳಿಸಬೇಕು ಅವು ಕಾಲ್ಗಳು ಅದ್ರ ರೆಕ್ಕೆಗಳು ಈ ತರ ಡೈಗ್ರಾಮ್ ಇರುತ್ತೆ ಸ್ವಲ್ಪ ಇಳಿಸಬೇಕು ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತ ಎಲ್ಲಾ ಸಬ್ಜೆಕ್ಟ್ ಒಂದೇ ಸ್ವಲ್ಪ್ ಕೊಟ್ಬಿಟ್ಟಾರ ಅಸೈನ್ಮೆಂಟ್ ಹ ಅದಕ್ಕೆ
ಹಾ ಹಾಕೋಣ ಬಿಡಿ ಅತ್ರಲ್ಲಿ ಏನಐತೆ ಯಾವಾಗ ಅಲ್ಲಿ ನಿಮ್ ಲೈವ್ ಲೊಕೇಶನ್ ಸೆ್ ಮಾಡಿ ಲೈವ್ ಲೊಕೇಶನ್ ಸೆ್ ಮಾಡಿ ನಾನು ಆಮೇಲೆ ಬಂದ್ ಹಾಕ್ಕೊಡ್ತೇನೆ ಆದ್ರೆ
ಒಬ್್ರ ಅದ್ರ ತರ ಅದನ್ನ ನೀವು ಒ ದು ವಾರ ಟೈಮ್ ತಗೊಂಡ್ ಪರವಾಗಿಲ್ಲ ನಾನ ಹದಿನೈ ದಿವಸ ಬಿಟ್ಟ ಸಬ್ಮಿಟ್ ಮಾಡ್ಬೇಕಾದ್ರನಾ
ಹೌದಾ
ಒಂದು ಆಹಾರ ಅಥವಾ ಒಂದು ಹತ್ತು ದಿನದ ತಗೊಂಡದ್ೂ ಇಳಿಸಿ ಅದೇನಿಲ್ಲ ಒಂದೇ ದಿವ್ ಕಳಸ್ಬೇಕಂತ ಏನಿಲ್ಲ ಒಂದು ಜಗ್ಗಿ ಜಾಸ್ತಿ ಇದೆ ಒಂದು ಎಪ್ಪತ್ತೈದು್ ಎಂಬತ್ತು ಪೇಜಿ ರಿದು
ಅಲ್ಲ ಎಂಬತ್ ಪೇಜ್ ಟೈಗ್ರಾಮ್ ಏನ್ ತೆಗತಿರಣ್ಣ ಅದ್ರಲ್ಲಿ
ಆದದ್ರೆ ಫುಲ್ ಡೈಗ್ರಾಮ್ ಅಂತ ಇಲ್ಲ ಒಂದು ಒಂದ್ ಪೇಜ್ ಡೈಗ್ರಾಮ್ ಇದ್ರೆ ಒಂದ್ ನಾಕ್ ಪೇಜ್ ರೈಟಿಂಗ್ ಇರುತ್ತೆ ಒಂದು ನಾಕ್ ಪಿ ರೈಟಂಗ ಇದೆ ಒಂದ ಎರ ಮೂತ್ ಟಲಿಗ್ರಾಮ್ ಇರುೆ
ಹಾ ಹಾ ಹಾ
ಬರಿ ನೀ ಡೈ ಅದೇ ಹೇಳ್ತೀನಲ್ಲ ಒಂದು ವಾರದಿಂದ ಡೈ್ರಾಮ್ ಆಾಿ ಕೊಟ್ಟ ಬೆಳಿ ನಾ ಒಂದ ಆರ್ ದದಲ್ಲಿ ಬರ್ಕೊಂಡ್ ಬಿಡ್ತೀನಿೋದಿ ಅದೆಲ್ಲ ಹಾ
ಸರಿ ನೋಡಣ ಆದಷ್ಟು ಟ್ರೈ ಮಾಡ್ತಿ ನನ್ನ ಕೈಯಿಂದ ಅಷ್ಟೊಂದ್ ಚೆನ್ನಾಗಿ ಡ್ರೈಗರ್ ಹಕ್ಕಕ್ ಬರಲ್ಲ
ಅಲ್ಲ ನಿಮ್ಗೆ ಎಷ್ಟ್ ನಾ ಏನ್ ಫೋರ್ಸ್ ಮಾಡ್ತಾ ಇಲ್ಲ ನಿಮ್ ಟೈಮ್ ಇದ್ರೆ ಇಸ್ಕಡಿ ಟೈಮ್ ಇರ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನಾ್ ಬೇರೆ ಯಾರೇಳ್ತ
ಇಲ್ಲ ಟೈಮ್ ಇದೆ ನೋಡೋಣ ಬಿಡಿ ಚೆನ್ನಾಗಿ್ ತೆಗೆ್ದಕೊಡ್ತೇನ ಚಿತ್ರ ಹಂಗೇನಿಲ್ಲ
ಹ್ಮ ಹ್ಮ್ ಇಲ್ಲ ನಾನು ನಮ್ ಫ್ರೆಂಡ್ಸ್ ನಮ್ ಫ್ರೆಂಡ್ಸ್ ಗ್ರೂಪ್ ಗ್ರೂಪ್ ಇೆಯ ಅಲ್ಲ ಅದ್ರೆಲ್ಲಾ ಮೆಸೇಜ್ ಹಾಕಿದ್ದೆ ಬಹುಶಃ ನೀವ್ ನೋಡಿರ್ಲಕ್ಕಲ್ಲ ಬಸಿ ಇದ್ದೀರಾ ಅನ್ಸುತ್ತಾ ಎಲ್ಲರೂ ಏ ಹೇಳಕ್ಕೆ ನಾನ್ ನಿನ್ನೆ ಹೆ ಸರಿ ಹದಾರಪ್ಪಾ ಅವ್ ಚೆನ್ನಾಗಿರ್ತ್ತ ನೋಡು ನಮ್ ಕಾಲೇಜ್ ಡೇಸ್ ನಮ್ಮ್ ಸ್ಕೂಲ್ ಡೇಸ್ ಎಲ್ಲ ಅವನೇ ಸ್ವಲ್ಪ ಡಗ್ರಾಮ್ ಚನ್ನಾಗಿ ಇಿಸತದ ಅಂತಂದ್ರಲ್ಲ ಅದಕ್ಕೆ ನಿಮಗ್ ಫೋನ್ ಹಚ್ಚಿದ್ ನಾನು
ಎಲ್ಲ ಇಳಿಸಿದ್ದೆ ನಾನು ಒಂದ್ ಟೈಮ್ ಅಲ್ಲಿ ಹಾಟ್ ಚಿತ್ರಗಳಿಸಿದ್ದೆ
ಹಾ
ಅದೆಲ್ಲ ಗಿನ್ನಿಸ್ರ ಗಡೆ ಆಗೋಯ್ತು ಆಾಗಲೆ ಎಲ್ಲಾ
ಹಾ ಚೆನ್ನಾಗಿ ಧನ್ಯ ಪ
ಏ ಅಣ್ಣ ನಾನನ್ ಆ ಚಿತ್ರ ಇಳಿಸಿದ ನೋಡಿ ನಮ ದೇಶದ ಪ್ರೈಮ್ ಮಿನಿಸ್ಟರ್ ಕೂಡ ನನಗೆ ಮೇಲ್ ಹಾಕಿದ್ರು
ಹಾ ಏನಂತ
ಜವರಿ ಬ್ಯೂಟಿ ಪೋಲ್ ಅಂತ ಹೇಳ್ಬಿಟ್ಟು
ಹಾ ಹಾ ಎಲ್ಲಾ ತುಂಬಾ ಸಾಧನೆ ಮಾಡ್ ಚಿ ತು ಸಾಧನೆ ಮಾಡಿ
ಅದನ್ನ ಔಟ್ ಆಫ್ ಕಂಟ್ರಿ ಒಲಿಂಪಿಕ್ ಅಲ್ಲಿ ಕಳಿಸ್ಬಿಟ್ಟು ಗಿನ್ನಿಸ್ ರೆಗಡ್ ಆಯ್ತು ನನಗೆ ಅಷ್ಟು ನಾಲ್ಕು ಕೋಿ ರೂಪಾಯಿ ಬಂದ್ ಐತೆ ಟ್ರೈಂಗಿಂದ
ಹ ನ್ ಮಾಡಿದೀನಿ
ನಾಲ್ಕ್ ಕೋಟೆಣ್ಣ ಅದ್ರಲ್ಲೇ ಮನೆ ಕಟ್ಟಿದ್ದೀನಿ ಅದು ಡ್ರಯಿಂಗ್ ಮನೆಯಲ್ಲಿ
ಹ ಹ ಅದು ದೊಡ್ಡ ಧೈರಂಜ ಅದು ಅದು ಡ್ರಾಯಿಂಗ್ ಕಾಂಪಿಟೇಷನ್ ತಗೊಂಡ್ ಹೋಗ್ಬು ಕನ್ನ
ಏ ಇಲ್ಲ ನಾನು ಅದು ಏನು ಅಲ್ಲ
ಹೌದೌದು ಹ ಹೇಳಿ
ಲಕ್ಕ ಅನ್ನೋದು ಒಂದೇ ಸರ್ತಿ ಇರುತ್ತೆ ಪದೇ ಪದೇ ಬರಕೆ ಅದೇಏನ್ ಇದು ಅಲ್ಲ ಪ್ರಟೈ್ ಯಾವಾಗಲಕ್ ಬರುತ್ತೋ ಅವಾಗ ಪಟ್ಟತ್ತ ಹಡ್ಕೊಂಡ್ಬಡಕ್ ನಾು ಹಡ್ಕೊಂಡೆ ಇವಾಗ ನೋಡಡಿ ಲ ಇ ಆರಾಮನೆ ಜಾಲಿ ಜಾಲಿಯ ಆಾಗಿ
ಹೌದಪ್ಪ ಒಂದೇ ಡೈ ಒಂದೇ ಡೈಗ್ರಾಮ್ಲ್ಲಿ ನಿಮ ಬ ಇಲ್ಲ ಕರ್ನ ಆಾಗಿಬಿಡ್ತಲ್ಲ
ನಾ ವಿಚಾರ ಮಾಡ ನ ದೇಶದ ಪಿ ಎಂ ಕೂಡ ಮೇಲ್ ಹಾಕ್ತೇಾನ ಅಂದ್ರೆ
ಹೌದೌದು
ಗಿನ್ನೆಿಸ್ರಗೋಣ ನಾನು ಎಲ್ಲಿ ನ್ಯೂಜಿಲೆಯಾಂಡ್ ಲ್ಲನ್ೂಜಿಲೆಂಡ್ ಅಂತ ನೋಡ ಯಾವ್ದದು ಥೈಲ್ಯಾಂಡ್ ಮತ್ತೆ ಸಿಂಗಾಪುರ್ ಈ ಕೆನಡಾ ರಷ್ಯಾ ಚ ಚೀನಾಾಗೆಲ್ಲ ಹೋಗಿ ಬಂದಿದ್ದೀಿ ನಾನು ಹಾ ಚೀನಾಗೆಲ್ಲ ಚೀನಾದಲ್ಲಿರುವ ಪ್ರೈ ಸಲ ಕರೆದು ನಂಗೆಲ್ಲಾ ಸನ್ಮಾನ ಮಾಡಿ ಅಲ್ಲಿರೋ ಒಂದ ಎ ಕೊಡ್ತೀನಿ ಅಂದ್ರು ಬೇಡ ಅಂತ ಹೇಳ್ಬಿಟ್ಟು ಬಂದೆ ನಾನು
ಮಾಡ್ಕೊಬಕ್ತಾನೆ ಚೆನ್ನಾಗಿರ್ತತಿ ಸರಿ ಅಲ್ಲ
ಅಲ್ಲಿರೋರು ಮಾಡ್ಕೊಳಕ್ ಬಂದಿಲ್ಲ ಎಲ್ರು ನೋಡಕ್ ಶೇಮ್ ು ಶೇಮ ಇರ್ತಾರೆ ಆಮೇಲೆ ಕಂಪೀಸ್ ಆಯತ ಅಂದ್ರೆ ಏನ್ ಮಾಡಿಲ್ಲ ನಾನು
ಹ ಇಲ್ಲ ಒಂದ ನಾವ ಒಂದ ಮೂರ್ನಾಾಕ ವರ್ಷ ಅವ್ರ ಜೊತೆನಗ ತಿರ್ಗಣ ಲೈಫ್ ಎಲ್ಲ ಅರ್ಥ ಆಗುತ್ತಾ ಎಲ್ಲ ಯಾರು
ಮತ್ತೆ ಇವ್ರು ಯಾರಂದ್ರೆ ಅ ಉತ್ತರ ಕೊರಿಯಾದ ಕಿಂಗ್ ಜಾನ್ ಹತ್ತಿದಾನಲ್ಲ
ಹ ಹಾ ಹಾ
ಅಂದ್ರೆ ಒಂಥರ ಸರ್ವಾಧಿಕಾರ ನಡೆಸ್ತಾ ನೋಡು
ಹಾ
ಅವನು ಕೂಡ ನನಗೆ ಆದೇಶ ಕಳಿಸಿದ್ದ ನಮ್ ದೇಶಕ್ಕೂ ಬನ್ನಿ ನೀವು ನಿಮ್ಗೋಸ್ಕರ ನಮ್ ದೇಶದಲ್ಲಿರೋ ಜನರೆಲ್ಲೋ ಕಾಯ್ತಾ ಕುೊಳ್ತಿದ್ದಾರೆ ಅಂತ ಹೇಳಿ
ಹಾ
ಏನ್ ಮಾಡೋಣ ಅವ್ನ್ ನೋಡಿದ್ರೆ ಭಯ ಆಗತ್ತಲ್ಲಾ ಯಾವಾಗ ನ್ಯೂಕ್ಲಿಯರ್ ಬಾಂಬ್ ಆಗ್ತಾನೋ ಗೊತ್ತಿಲ್ಲ ಯಾವಾಗ ಯಾವ ಯಾವ ದೇಶದ ಮೇ ಅ ಅಟ್ಯಾಕ್ ಮಾಡ್ತನೋ ಗೊತ್ತಿಲ್ಲ ಅಲ್ಲಿ ಹೋಗಿ ಅವನ ಹತ್ರ ಸಿಗಾಕೊಂಡು ಮತ್ತೆ ನಿನ್ನಿಂದ ನಮ್ಮ ದೇಶದವರ ಮೇಲೆ ಇವಾಗ ನೋಡಿ ನಾನು ನಮ್ಮ ನನ್ನಿಂದ ನಮ್ಮ ದೇಶದ ಕೀರ್ತಿ ಪದಂಗಿನ ಆರಿಸ್ತಾ ಇದ್ದೀನಿ
ಹ್ಮ ಹಾ್ ಹ್ಮ
ಸಡನ್ನಾಗಿ ಕಿಡ್ನಾಯಪ್ ಮಾಡಿ ನಮ್ಮ ದೇಶದ ಪ್ರಧಾನಮಂತ್ರಿ ಅವರಿಗೆ ನಿಮ್ಮಲ್ಲಿ ಇರೋಂತ ಟಾಲಂಟ್ ಅ ನನ್ನತ್ರ ಮುಚ್ಚಟ್ಟೀನಿ ನಗೆ ಇಷ್ಟ ಅಮೌಂಟ್ ಕೊಡಿ ಅಷ್ಟ ಅಮೌಂ ಕೊಡಿ ಅ ಬ್ಲಕ್ ಮೇಲ್ ಮಾಡ ಹ
ಹೌದು ನಮ್ಗೆ ಲ ಆಾಸ ಅಂದ ದೇಶಕ್ಕೆಲ್ಲಾಸ ಅದು
ಹ್ಮ್ ಆದ್ರ ನಮ್ ದೇಶದ ಆರ್ಥಿಕತೆ ಮೇಲೆ ಒಡತ ಬೀಳುತ್ತೆ ನನ್ನಿಂದ ಹೊಡತ ಬೀಳೋದು ಬೇಡ
ಹೌದೌದು ಎಂತ ಎಂತ ಯೋಚನೆ ನಿಿಂದ ದೊಡ್ಡ ಯೋಚನೆ
ಒಂದೇರ ಇದು ಒಂದೇ ರೂಪಾಯಿ ವೇಸ್ಟ್ ಅಲ್ಲ ನಮ್ಮ ದೇಶದ ಆರ್ಥಿಕತೆ ವೇಸ್ಟ್ ತಾನೇ ಅದು
ಹೌದೌದು
ಹಂಗಾಗಿಾ ಆ ದೇಶದ್ಬಿಟ್ಟು ಮಿರ ಎಲ್ಲ ದೇಶಕ್ಕೆ ಹೋಗ್ ಮೊನ್ನೆ ಡೊನಾಲ್ ಡೊನಾಲ್ಡ್ ಟ್ರಂಪ್ ನಾನು ಇಬ್ಬರು ಒಂದೇ ಇದ್ರಲ್ಲಿ ಒಂದ
ಯರಾರು
ೊನಾಲ್ಡ್
ಹ್ಮ ಹೌದಾ ಮತ್ತೆ ನಮ್ಮ ಒಂದ್ಸಲ ಬೆಟ್ಟಿ ಮಾಡ್ಸಲ್ಪ ಅವ್ರನ
ಯ ಅಣ್ಣ ಅವ್ರ ಜೊತೆ ಕಮಾಂಡೋಗಳು ಇರುತ್ತಲ್ಲ ಇವಾಗ ನಾನನ್ ಅವ್ರನ್ನ ಮೀಟ್ ಆಬಬೇಕ ಅಂದ್ರೆ ನನ್ನ ಹತ್ರ ಒಂದು ನನ್ ಗವರ್ಮೆಂಟ್ ಇಂದ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರದಿಂದ ಬಂದಂತ ಒಂದು ಐಡಿ ಕಾರ್ಡ್ ಇರುತ್ತೆ ನನ್ನ ಹತ್ರ ಆ ಐ ಕಡಿದ್ರೆ ಮಾತ್ರ ಅವ್ರ ಹತ್ರ ಹೋಗಿ ಮೀಟ್ ಆಗಿ ಕೈ ಕೊಟ್ಟು ಶೇಕ್ ಎಂಡ್ ಮಾಡಿ ಮಾತಾಡಬುದು
ಹಾ ಅಂದ್ರೆ್ರ
ಅವ್ರರಿಗೆಲ್ಲ ಪುಲ್ ಶ ಇರ್ತಣ ಎನ್ ಎಸ್ ಸಿ ಕ ಮಾಡ ಇರ್ತಾರೆ ದನ್ ಅನ್ಸರು ಹಂಗೆ ಏನಲ್ಲಾ ಏನಾದ ಏನು ಏನ ಹೆಚ್ಚು ಕಮ್ಮಿ ಮಾತಾಡ್ರ ಹೊಡದ್ ಬಿಡ್ತಾರ ಅವರು
ಎ ಜ ಟ್ಟಿ ಇರುತ್ತಾರಲ್ಲ ಅವ
ಜೆಡ್ ಪ್ಲಸ್ ಎಲ್ಲ ಡಬಲ್ ಡಬಲ್ ಜೆಡ್ ಇರುತ್ತೆ
ನ ಒ್ ದೇಶದ ಪ್ರಮ್ ಮಿನಿಸ್ಟರ್ ಅಂದ್ರೆ ಮೆ ಕಷ್ಟನೇ ಇಗ್ಲಿಲ್ಲ ಅಂದ್ರೆ ಹೆಂಗ
ಹ್ಮ ಅದ್ರಲ್ಲಿ
ಹಾ
ಅವರು ಅವರು ಅಮೇರಿಕಕ್ಕೆಲ್ಲ ಆಹ್ಾನ ಕೊಟ್ರು ಬನ್ನಿ ನೀವ್ ಅಲ್ಲೇ ನಮ್ಮ ಹತ್ರ ಇದ್ದಿ ಇರೀ ನೀ ಇಲ್ಲಿರೋ ಪೌರ್ವತ್ವ ಎಲ್ಲ ಬಿಡಿ ನಾನು ಅಮೇರಿಕದೇ ಪೌರತ್ವ ಮಾಡಿ ಕೊಡ್ತೀನಂತಂದ್ರು ನನಗೆ ನನ್ ದೇಶ ನನ್ನ ನಾಡು ನನ್ನ ಭಾಷೆ ನನ್ನ ನನ್ನ ತಂದೆ ತಾಯಿ ಎಷ್ಟು ಮುಖ್ಯನೋ ಅಷ್ಟೇ ನನ್ನ ದೇಶನ ಮುಖ್ಯ ಅಂತ ಹೇಳ್ಬಿಟ್ಟು
ಹ ಒಳ್ಳರಿಿಸಿ ಜನ ಬೈತರ ಎಲ್ಲಾ ನಿನ್ತರ ಇದ್ರೆ ಯಾರು ನಮ ಕರ್ನಾಟಕನ ಈ ನೋ ಎಂತ ಎಲ್ಲಾ ಬೇರೆ ಭಾಷೆದವರ್ ಬಂದು ನಮ ಕರ್ನಾಟಕದಲ್ಲಿ ನ್ ಕರ್ನಾಡನ ಬರ್ಬಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕನ್ನಡನೇ ಮಾತಾಡ್ತಾ ಇಲ್ಲ ಜಸ್
ಏ್ ನಾನ ಎಲ್ಲ ಎಲ್ಲಿ ಕನ್ನಡ ಕೆಲ ಹೋದ್ರು ನಾನು ಕನ್ನಡದಲ್ಲೇ ಮಾತಾಡಿದೇನಿ ಅವೆಲ್ಲ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಆಮೇಲೆ ಅರ್ಥ ಮಾಡ್ಕೊಂಡಿದ್ದಾರೆ
ಕನ್ನಡ ಮಾತಾಡ್ಬೇಕು ಯ ಯ ಕೊಡಲ್ಲಿ ಹೋಗ್ಲಿಕ್ಕೆ ಕನ್ನಡ ಮಾತ
ಹಾ ಅಲ್ಲೇ ಚಿ ಅಲ್ಲಾ ನಾನು ಮೊನ್ನೆ ಚಿ ಚೀನಾಾಗ ಹೋಗಿದ್ದ್ನಲ್ಲ ಚೀನಕ್ ಹೋ್ರ ಕನ್ನಡದಲ್ಲ ಮಾತಾಡಿದೆ ಅವ್ರ ಆದ್ರೆ ಚಿಂಗ್ ಚಾಂಗ್ ಚಿಂಗ್ ಚಾಂಗ್ ಏನೇನು ಅಂತ ಇದ್ರು ಅವರು ನನ್ಗೇನ್ ಅರ್ಥ ಇಲ್ಲ ನ ಕನ್ನಡದಲ್ಲಿ ಹೇಳ್ದ ಅವ್್ರ ಏನ ಟ್ರಾನ್ಸ್ಲೇಷನ್ ಮಾಡ್ಕೊಂಡ್ ನೋಡ್ಕೊಂಡ್ರು ಅವ್ರ ಹಣೆ ಬರ ಅವ್ರಿಗೆ ಅರ್ಥ ಆದ್ರರು ಸರಿ ಅರ್ಥ ಅಗ್ಲಿಕ್ಕೂ ಸರಿ ನಾನೇನ್ ದೇಶಕ್ಕೆ ನಾದ್ ಆದಾಯ ಮಾಡಕ ಹೋಗಿದನ ಇಲ್ಲ ಅವ್ರು ನನಗೆ ಒಂಥರ ಅತಿಥಿಯ ಕರ್ದ್ರ ನಾನು ಅತಿಥಿಯೇಗ್ ಹೋಗಿ ಬಂದಿದ್ದೀನಿ
ಭೇಜ ದಶ ಸ ಗಡಪ್ಪ ಎಏಲ್ಲ
ಹ ಏನ್ ಹೇಳಾರಣ ದೊಡ್ಡವರು ದೇಶ ಸುತ್ತೂ ಕೋಶ ಹೋದಂತ ಹೇಳಿ
ಹೌದೌದು ಅದೇ ನಮ್ ಒಂದ್ಸಲ ಕರ್ಕೊಂಡ್ೋಗಪಟ್ಟು ಕ್ಸ್ ಅವ ಎಲ್ಲ ಯಾರನೊಬ್್ರ ಯಾವ್ದ
ಬಯ ಏನ್ ಗಳಸಕ್ ರೊಕ ಗಳಸಕ್ ನವಾ ಅಲ್ಲಣ್ಣ ನಾನು ನಿನಗೆ ಚೀನಾಾಗ ಕರ್ಕೊಂಡ ಹೋಗ್ತೀನಿ ಅಲ್ಲಿರೋ ಲೇಡಿಸಸ್ ನೋಡಿದ್ರೆ ನನ್ಗ್ ತಡ್ಕೊಳಕ್ ಆಗ್ಬೇಕಲ್ಲ
ಆತರ ಇಲ್ಲಪ್ಪ ಎಲ್ಲ ಕಂಟ್ರೋಲ್ ಮಾಡ್ತೀನಿ ನ
ಅಲ್ಲಾ ನಾ ನಾನ್ ನೋುವ ಡೊನಾಲ್ಡ್ ಟ್ರಂಪ್ ಜೊತೆ ಕೂತ್ ಬಂದ ಎಲ್ಲ ಟಕ್ ಕೊಡ ಮತ್ತೆ ನೀವು ಡೊನಾಲ್ಡ್ ಟ್ರಂಪ್ ನೋಡಿ ಇಲ್ಲ ಇನ್ನು ಫೋನಲ್ಲಾದ್ರೂ ನೋಡಿದಾರ ಇಲ್ಲ ಇನ್ನು ನೀವು
ೀನನೆ ನೀಟ್ನಲೆಲ್ಲ ಕೇಳ್ದೀನಿ ಆದ್ರೆ ಲೈವ್ ಆಗಿ ನೋಡಿಲ್ಲ ಅಷ್ಟೇ
ಮೊನ್ನೆ ನಾನು ಇರೋ ಹಏರಕೆ ಬಂದ ಟ್ರಂಪ್ು ರಮೇಶ್ ಇದು ನವೀನ್ ಎಲ್ಲ
ಹ ಹೌದಾ ನ ಯಾವ ಪೈಳ ಹ
ಅ ಪ್ರ್ರೆಂಡ್ ತರ
ಹ್ಮ ಸರಿ ಸರಿ ಸರಿ ಎಲ್ಲ ನಾನ ಹ
ಹಂಗ ಮಾತಾ